ಹಲೋ
ಹ್ಞೂ ಹ್ಞೂ
ನಮಸ್ತೆ
ಹ್ಮ್ ಹ
ನಾವು ಮಲ್ಕೊಂಡಿದ್ದೀವಿ ನೀವು
ಹ್ಮ್ ನಾನ ಸುಮ್ಮನೆ ಹ ಮಲ್ಗಿದ್ದ ಊಟ ಆಯ್ತಾ
ಹ್ಞೂ ಆಯತು ನಿಮ್ಮದು ಅನ್ನಾರಸ
ಹ ಹ ಮಮ್ಮಲಿ
ನೀವೇನು ಮಾಡಿ
ನಾನು ಇವತ್ತು ಮುದ್ದೆ ಸಾರಿ ಮುದ್ದೆಲ್ಲ ಇವತ್ತು ಚಪಾತಿ ಮಾಡಿದ್ದೇ ನಮ್ಮ ನಾನನ್ ಹಾಸ್ಟೆಲ್ ಇದನಿ ಚಪಾತಿ ಮಾಡಿದ್ರು
ಹ್ಮ್ ಬರೀ ಚಪಾತಿ ಅಷ್ಟೇನಾ
ಹ ಯಲ್ಲೇ ಮಾಡಿದ್ರ ಗೊತ್ತಿರಾಂಗಿದೆ ನಾನು ಅದನ್ನ ಆಲೂಗಡೆ ಅನ್ಕೊಂಡ್ಬಿಟ್ಟಿದ್ದೆ
ಅ ಆದಲ್ಲ
ನಿಮ್ಗ ಆಲೂಗಡ್ಡೆ ತರ ಕಾಣಿಸ್ತ
ಹಾ ನಾನ್ ಪಕ್ಕದಲ್ಲಿ ಇನ್ನೊಬ್ಬಳು ಇರ್ತದೆ ಚಿತ್ರಾ ಅಂತ ಅವಳಿಗೂ ಕೂಡ ಅಷ್ಟೇ ಚಿತ್ರ ಅಂತ ಕರಿಯಲ್ಲ ಮುರ್ಗಿ ಅಂತ ಕರಿತೀವಿ
ಹ್ಮ್
ಡದು ಏನು ಅಂತ ಗೊತ್ತಾಗಿದೆ ಒಬ್ಬರಿಗೂ ಗೊತ್ತಾಗಿದೆ ಒಬ್ಬಗೂ ಸಹಿತತಿದ್ದ
ಹ್ಮ
ಹ್ಮ ಅದೇ ಆಲೂಗಡ್ಡ ಅನುಕೊಂಡ ಆಲೂಗಡ ಅಂದೂ ಉ ಹರ ಹ್ಮ್ ಊದಿ ಮಾತಾಡ್ರಿ ಯಾವ ಪ್ರವಾ ನೀವೆಲ್ಲೂ ಪ್ರವಾಸಕ್ಕೆೊಂಡಿದ್ರಾ
ಹ್ಮ ಹೋಗಿದ್ರಿ
ಹ ಹೋಗ
ಪಾಂಡಿಚರಿ ಹೋಗಿದ್ರೆ ಮೊನ್ನೆ ನಮ್ಮ ಸ್ನೇಹಿತರ ಜೊತೆ
ಹ್ಮ್
ಮತ್ತೆ ಇವಾಗ ಎಲ್ಲಿಗಾದ್ರೂ ಹೋಗೋಣ ಅಂತಿದ್ದೀಿ ಸೆಮ್ಮ್ ಮುಗಿದ್ಮೇಲೆ
ಹೋಗ ಅನ್ಕೊಂಡಿದ್ದೀರಾ
ಸಕಲೇಶ್ ಪುರೋಗಣ ಅಂತ
ಹ್ಮ್ ಹ್ಮ ವಾತವರಣ ಸಮಕ್ಕೆ ಆ
ಹ
ವಾತವರಣ ಸಮನ್ನಾಗಿರುತ್ತ ಹೋಗ ಬಂದತು
ನೀವ್ ಹೋಗಿದ್ರಾ
ಎಲ್ಲ ಹೋಗ್ಬೇಕು ಅನ್ಕೊಂಡಿದೀನಿ ಆದ್ರೆ ಆಗ್ತದೆ ಆಯ್ತು ನಮ್ಮ್ ಮನೆಯವರು ನಮ್ಮ್ ಮನೆಯವರು ನಮಗೆ ಬೆಂಬಲ ಕೊಡ್ತಲ್ಲ ಒ ಸುಂಗಿತರೆ ಕೂಡ ಆಗ್ತ
ಹ್ಮ್
ಮಬ್ಕ ಇತ ಬಗ ಕಸತ ಪ್ರವಾಸಕ್ಕೆಲ್ಲ ಕಲ್ಸೋದಕ್ಕೆ ನಿಮ್ ಮನೆೇ್ ಒಪ್ಕೊಳ್ತಾರಾ ಅಂದ
ಹ್ಮ ಒಪ್ಕೋತಾರೆ ಕೇಳ್ಬೇಕು ಮ ಇವು ನಾವು ನಾಲ್ಕ್ ಜನ ಆರ್ ಜನ ಹೋಗ್ಬೇಕು ಅಂತ ಮಾಡ್ತೀವಿ ಕೊನಾಗ ಹೋಗ್ಬೋದ್ ನಾವಿಬ್ರೆ
ಹೌದಾ
ಹ್ಮ್ ಮೊನ್ನೆ ಸರ್ತಿನೂ ಹಂಗ ಆಯ್ತು ಇಬ್ರು ಕೈ ಕೊಟ್ರು ಮೂವಾರ ಕೈ ಕೊಟ್ರು
ಹಾ
ಮತ್ತೆ ನಾವಿಬ್ರೇ ಹೋಗಿದ್ದು ಮತ್ತೆ ಇನ್ನೊಂದು ನನ್ನ ಸ್ಕೂಲ್ ಸ್ನೇ ಶಾಲೆಯ ಸ್ನೇಹಿತ ಬಂದಿದ್ಳು
ಹಾ
ಅಂದ್ರೆ ನಮ್ ಕಾಲೇಜ್ ಪಿ ಯು ಕಾಲೇಜ್ ನಲ್ಲಿ ನಾವು ನಾಲ್ಕ ಜನ ಇರೋದು ಸ್ನೇಹಿತರು ನಾವು ನಾಲ್ಕ ಜನ ಮಾಡ್ತೀವಿ ಆದ್ರೆ ಅದ್ರಲ್ಲಿ ಇಬ್ರು ಕೈ ಕೊಡ್ತಾರೆ ಇನ್ ನಾವ ಇಬ್ರೇ ಹೋಗ್ಬೋದು
ಹೌದಾ
ಹ್ಮ್ ಇವಾಗನುೂ ಹಂಗೆ ಆಗುತ್ತೆ
ಹ್ಮ್ ಮತ್ತೆ ಏನ್ ಸಮಾಚಾರ
ಹ್ಮ್ ನೀವ ಎಲ್ಲಿ ಹೋಗಿರ್ಲಿಲ್ಲ
ಹಾ ನಾ ನ ಸ್ನೇಹಿತರ ಮಂತ್ರಾಲಯ ಹೋಗೋಣ ಅಂಥಾವ್ರೆ ಏನಾಯ್ತ್ರೀ ಸ ಒಂದು ಕೋ ಅಂತ ಇದ್ರಕ್ ಆಾಕ್ತರಂತ ಅದೇ ಈ ಸರಿ ಹೋಗ್ಬೇಕು ಅನ್ಕೊಂಡಿದ್ವಿ ನಮ್ಗು ಚಂದ ಇಂತ ಅಂತ ಚಂದ ಪರೀಕ್ಷೆಗಳು ಮುಗುದ್ಮೇಲೆ
ಹ್ಮ್
ಹ್ಮ ಆಗ್ ಹ್ಮ ಮಾಡ
ಹ್ಮ್
ಹ್ಮ ಗಾಡಿಯ ಎಲ್ಲ ಹೊಬತ್ತಾ ಪಾ
ಬರುತ್ತೆ ನಿಮಗೆ
ನಮಗೆ ಬರುತ್ತೆ ಯಾವುದು ಹೊಡಿಸತೀರಾ ನೀವು
ನಮಗೆ ಸ್ಕೂಟಿ ಬರುತ್ತೆ ಅಷ್ಟು ಸ್ಕೂಟಿ ಮತ್ತೆ ಎಕ್ಸೆಲ್ ಎಕ್ಸಲ್
ನೋಡಿದ್ದೀರಾ
ಅದು ಚಿಕ್ಕದೇ ಇರುತ್ತೆ ಅಲ್ಲ
ಹ್ಮ ಹಾ
ನಿಮಗೆ
ಹ್ಮ ನಾನು ಬೈಕ್ ಓಡಸ್ತೀನಿ ಆದ್ರೆ ಜಾಸ್ತಿ ಬ್ಯಾಲೆನ್ಸ್ ಮಾಡಕ್ ಬರಲ್ಲ
ಹ
ಮ ತಾಳಲ್ಲ ಸಾಕ ಇಷ್ಟ ತ ಒಂದು ಇಷ್ಟ ಆಗುತ್ತಾ
ಹ ಇಲ್ಲ
ಹ
ನಮಗೆ ಪ್ರಾಣಿ ಇಷ್ಟ ಆಗಲ್ಲ
ಯಾಕ ಇಷ್ಟ ಆಗಲ್ಲ ನಿಂಗ್
ನಾೇ ಹ ಹಾ
ಯಾಕಿಷ್ಟ ಆಗಲ್ಲ ನಿಮಗೆ ಪ್ರಾಣಿಗಳಂದ್ರೆ
ನಂ ಇಷ್ಟ ಇಲ್ಲ ಮೊದ್ಲಿಂದ ನಾಯಿ ಬೆಕ್ಕು ಬೆಕ್ಕು ಇಷ್ಟ ಇಷ್ಟ ಇಲ್ಲ ಅನ್ನೋದಕ್ಕೆ ಕಾರಣ ಇದೆ ನೈಯನ್ ನಾವು ಮೊದ್ಲು ನಮ್ಮ ಮನೆಯಲ್ಲಿ ಸಾಕ್ತಾ ಇದ್ರಿ ಬೆಕ್ಕು ನ
ಹಾ
ಅದು ಹೆಣ್ಣು ಬೆಕ್ಕಯಿತ್ತು ಅದರ್ದು ಪಾಪು ಮಾಡಿತ್ತು ಅದಕ್ಕೆ ನಾವ ಒಂದ್ಸ ಎತ್ಕೊಳ್ಳಕ್ ಹೋಗಿೆ ಅದನ್ನ ಮುಟ್ಟಕ್ ಹೋಗಿದ್ದೇ ಅದ್ರದಮ್ಮ ನನಗೆ ಕೈನಲ್ಲಿ ಈ ಥರ ಮಾಡಿಬಿಟ್ಟಿತ್ತು
ಹೌದಾ
ಅದಕ್ ಅವತಿಂದ ನಂಗೆ ಅವೇನು ಇಷ್ಟ ಇಲ್ಲ ಮತ್ತೆ ನಾಯಿ ಮೊದಲು ಚಿಕ್ಕದ ಇತ್ತು ನಮ್ಮ ಮನೆನಲ್ಲಿ ಚೆನ್ನಾಗಿತ್ತದು ಆದ್ರೆ ಅದನ್ನ ಅದು ಮಾತ್ರೇ ಇಷ್ಟ ಆಯ್ತು ನನ್ಗೆ ಅದು ಅದಕ್ ನಮ್ಮ್ ಮನೆ ಮುಂದ ಮೇಲೆ ಗಾಡಿ ಗತ್ಕೊಂಡ್ ಹೊಲ್ಟೋಯ್ತು.
ನೊ
ಅದು ಸತ್ತೋಯ್ತು ಆವತ್ತಿಂದ ನಂಗೆ ನಾಯಿಗಳಂದ್ರೂ ಇಷ್ಟ ಇಲ್ಲ. ಅದನು ಏನ್ ನನ್ ಅದನ್ನು ನಾನ ಒಂದ್ಸತಿನೂ ಮುಟ್ಟಿರ್ಲಿಲ್ಲ. ಅದ್ ನೋಡಕ್ ಚೆನ್ನಾಗಿತ್ತು ಅಂತ ಇಷ್ಟ ಇತ್ತು ಅಷ್ಟೇ. ಮತ್ತೆ ಚೆನ್ನಾಗಿರೋ ನಾಯಿ ನೋಡ್ರರು ನನ್ಗೆ ಇಷ್ಟ ಆಗಲ್ಲ ಇವ. ನಂಗೆ ನಾಯಿ ಬೇಕ್ಕ್ ಏನು ಇಷ್ಟಾ ಇಲ್ಲಾ.
ಹು ಮತ್ತ್.
ಹು
ಇಷ್ಟಾ ಇಲ್ಲಾ ಇವರ ಮನೇಲಿ.
ಮನೆಯಲ್ಲಿ ಎಲ್ಲುರು ಚೆನ್ನಾಗಿದಾರೆ.
ಯಾವ ಕಾಲ ಅಂದ್ರೆ ತುಂಬಾ ಇಷ್ಟ ಚಳಿಗಾಲ ಮಳೆಗಾಲಾ ಬೇಸಿಗೆ.
ನಂಗೆ ಬೇಸಿಗೆ ಕಾಲ.
ನೀ ಇಷ್ಟ ಆಗುತ್ತೆ ಎಲ್ಲರಿಗೂ ಮಳೆ ಇಷ್ಟ ಆಗುತ್ತೆ ನೀಮಗೆ ಬೇಸಿಗೆಗಲಾ.
ಬೇಸಿಗೆ ಕಾಲದಲ್ಲಿ ನಮ್ಗೆ ರಜೆ ಕೊಡ್ತಾ ಇದೆ.
ಹು
ಹು ಮಳೆ
ಮಳೆಗಾಲದಲ್ಲಿ ನಾನು ಜಾಸ್ತಿ. ದೇವ್ರನ್ನ ಬೆಳ್ಕೋತಾ ಇದ್ದೆ ಇವತ್ತು ಜೋರ್ ಮಳೆ ಬಿಳ್ಬೇಕು. ನಮ್ಮ ಶಾಲೆ ರಜೆ ಕೊಡ್ತಾರೆ ಅಂತ.
ಹು ಹು
ಆದ್ರೂ ನಮ್ಮಅಮ್ಮ ನನಗೆ ಛತ್ರೆ ಇಟ್ಕೊಂಡ ಹೋಗಿ ವ್ಯಾಲ್ ಹಚ್ಸಿ ಬಿಡ್ತಾ ಇದ್ರು.
ಹು ಹು
ಹು ಆದ್ರೂ ಒಂದೊಂದ್ಸರ್ತಿ ಕೊಡ್ತಾ ಇರ್ಲಿಲ್ಲ ಕೊಟ್ಟಿದ್ದ ದಿವಸಾ ಮಾತ್ರ ಫುಲ್ಲು ಪ್ಚ್ ಖುಷಿ ಅದ್ ಮಾತಲ್ಲಿ ಹೇಳಕ್ಕಾಗ ಓಟನಲ್ಲ ಅಂಗ ರಜೆ ಕೊಟ್ಟಿ ಅದಕ್ಕೆ ನರೇಂದ್ರ ಮೋದಿ ಯಾವಾಗ ಸಾಯ್ತಾರೆ ಅಂತ ಕಾಯತಾ ಇದ್ದೀನಿ.
ಹೌದಾ
ಮತ್ತೆ ಹೇಳ್ಬೇಕು ನೀವೆ.
ಏನ್ ಒಡತ್ತಾಇದಿರಾ ನೀವು
ನಾವು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ.
ಹು ನಾ ವರ್ಷದಲ್ಲ ಇದಿದ್ದೀರಾ.
ಇದು ಎರಡನಸಮ್ಮ ಮುಗಿಯತ್ತೆ.
ಎಷ್ಟು.
ಸೋಮವಾರ ಇತ್ತು ಇವತ್ತು ಮಂಗಳವಾರಕ್ಕ ಪೋಸ್ಟ್ ಪೋನ್ ಮಾಡಿದ್ದಾರೆ. ಯಾಕೋ ನಂಗು ಗೊತ್ತಿಲ್ಲ. ಸೋಮವಾರ ಮಧ್ಯಾಹ್ನ ಇತ್ತು ಇವಾಗ ಮಂಗಳವಾರ ಬೆಳಿಗ್ಗೆ ಮಾಡಿದ್ದಾರೆ.
ಹೌದಾ ಬೆಳಿಗ್ಗೆ ಬರತೀರಾ ಇವಾಗ ನೀವು ಪರೀಕ್ಷೆಗಳನ್ನ.
ಹು.
ಚನ್ನಾಗಿಗಲ್ಲ ಬೆಳಗ್ಗೆ ಆದ್ರೆ ಎ.
ಇಲ್ಲಾ.
ಸಾಯಂಕಾಲ ಇದ್ರೆ ಚೆನ್ನಾಗಿ
ಹ್ಮ್ ನಮ್ಮ್ ಹಾಸ್ಟೆಲ್ ಅಲ್ಲಿ ಒಂದ ಅಕ್ಕ ಹೇಳ್ತಾರೆ ಬೆಳಗ್ಗೆ ಮಾಡಿರೋದ ಚೆನ್ನಾಗಿದೆ ಅಲ್ವಾ ರಾತ್ರಿಯೆಲ್ಲ ಟೈಮ್ ಇರುತ್ತೆ ಓದಕ್ಕೆ ಅಂತ ರಾತ್ರಿ ಎಲ್ಲ ಮಲ್ಕೊಳ್ಳೋ ಬಿಟ್ಟು ಓದಕ್ಕಾಗುತ್ತಾ ಸಹನಾ ಅಕ್ಕಾ
ಹ್ಮ್ ಹೌದ
ಹ್ಮ್ ನಿಮಗೆ ಯಾವಾಗಿಂದ ಪರೀಕ್ಷೆ
ಹ್ಮ್
ಹ್ಮ್
ಏನ್ ಆಗಬೇಕು ಅಂತ ಅನ್ಕೊಂಡಿದ್ಯಾ ನೀನು
ಎಂಜಿನಿಯಾರ್
ಏನ ಇರ್ಲಿಲ್ಲ
ಇಲ್ಲ
ಹ್ಮ್
ಅಂದರೆ ಟೆಂತ್ ಆದಮೇಲೆ ಪಿ ಯು ಮಾಡಲೇಬೇಕಲ್ಲ
ಇವನಲ್ಲಿ ಬಹಿರಜೆ ತಗೊಂಡೆ
ಮೆಡಿಕಲ್ ಕಡೆ ಹೋಗಿಲ್ವಾ ಮೆಡಿಸಿನ್ಸ್ ಕಡೆ
ಹ
ಮೆಡಿಕಲ್ ಕಡೆ ಹೋಗಿಲ್ವಾ
ಇಲ್ಲ ನಂದು ಪಿಯುನಲ್ಲಿ ಬಯೋ ಸ್ವಲ್ಪ ಕಮ್ಮಿ ಬಂತು ಅದಕ್ಕೆ ನಾನು ಹೋಗಿಲ್ಲ
ಹ್ಮ
ಮತ್ತ ಏನು ಮಾಡ್ತಾದ್ದೀರಾ
ಹ್ಮ್
ಅದು ಬಿಟ್ರೆ
ನಾವು ಇಷ್ಟೊತ್ತು ಫೋನ್ ನೋಡ್ತಾ ಇದ್ರಿ
ಹೂ
ಮತ್ತೆ ಇವಾಗ ನಿಮ್ಮ ಮಾತಾಡೋಣ ಅಂತ ಮಾಡಿದೆ
ಹ್ಮ್
ಮತ್ತೆ
ಸರಿ ಆಯ್ತು ಮಾತಡಿ ಖುಷಿ ಆಯ್ತು ಸಿಗೋಣ
ಹ್ಮ್